ಅಲೋ.
ಕೆಲಸ್ಸಿದೀಯಾ.
ಹಾ ಕೇಳಿಸ್ತಿದೆ ನಿಮ್ ಕೇಳಿಸ್ತಿದ್ಯಾ.
ಏನ್ ಮಾಡ್ತಾ ಇದ್ರಿ. ಬೆಳ್ಗೆಯಿಂದ. ಎಂಗಿದೆ ನಿಮ್ಮ ಕಡೆ ವಾತಾವರಣ
ಮಳೆ ಬರೋ ತರನೇ ಇದೆ ಬೆಳಗಿಂದ ಬಿಸಲ ನ್ ಬಂದಿದ್ದೇ ಇಲ್ಲ ಹಂಗೇನೇ ಇದೆ ಒಂಥರಾ ಈ ತರ ವ ವಾತಾವರಣ ಇದ್ರೆ ಇದೇ ಆಗಲ್ಲ ಏನು ಮಾಡಕ್ ಮನ್ಸೇ ಬರಲ್ಲ ಏನ್ ಮಾಡಣ ಅನ್ಸ್ತಾ ಇರಲ್ಲ ಸು್ನೆ ಕೂತಿದ್ರು ಸುಮ್ನೆ ಗೂತ್ತರ್ತೀವಿ
ಹೌದು ನನ್ಗು ಈ ತರ ವಾತಾವರಣ ಇದ್ರೆ ಈನ್ ಕೆಲ್ಸ ಮಾಡ ಕ ಆನ್ಸರ್
ಇನ್ನೊಂದ ಕಡೆ ಹಾ ಬಟ್ಟೆ ಬೇರೆ ಹಣ ಆಬೇಕು ಅದ್ ಮಳೆ ಬಂದಾಗೆಲ್ಲ ಎತ್ತು ಒಳಗಡೆ ಆಗ್ಬೇಕು ನಿಂತ್ೇ ಮಾೆ ಇ
ಅಯ್ಯೋ ನಮ್ಮ ಮನೇಲ್ಲೂ ಅದೇ ಕಳ್ಕೊಂಡ್ರಿ ಬಟ್ ಡೆ ಕಲು ತಗೊಂಡ್ ಬರ್ಬೇಕು ಬಟ್ಟೆಗಳು ಒಣ್ಗಿಲಂದ ಮದ್ದೆ ತಗೊಂಡೋಗ್ ಮೇಲ ಹಾಕ್ಬೇಕು ಬಟ್ಟೆಗಳು ಮಜಜಿಗ್ಬೇಕು ಸಾಕಾಗ
ಬರ್ತೇನೆ
ಹ್ಮ್ ಈ ಬಟ್ಟೆಗಳ್ದಿನೇ ದೊಡ್ಡ ತಲೆ ನಾವ್ ಆಗ್ಬಿಟ್ಟಿದೆ ಹ್ಮ್ ಮತ್ತೆ ಇನ್ನೇನ್ ಸಮಾಚಾರ ಹ ಕಾಫಿ ಆಯ್ತು ನಂದು ನಿಮ್ದ ಆಾಯ್ತಾ
ಹ್ಮ್ ಆಯ್ತು
ಮತ್ತೆ ಎಲ್ಲ ಆರಾಮ ಎಲ್ಲೂ ಹೋಗಿಲ್ವಾ ವಾತಾವರಣ ನೋಡಿದ್ರೆ ಈ ತರ ಇದೆ ಎಲ್ಲಾದ್ರೂ ಹೊರ್ಗಡೆ ಹೋಗ್ಬೇ ಬರ್ಬೇಕ್ತಾನೆ ಪ್ರವಾಸಕ್ಕೆಲ್ಲಾದ್ರೂ.
ಪ್ರವಾಸಕ್ ಹೋಗಬೇಕು ಅನ್ಸತೆ ಮನೆಗ್ಲ್ಲಿ ಕಳ್ಸಲ ಅಲ್ಲ ಸುಮ್ನೆ ಅವ್ರನ್ನ ಕೇಳಿ ಕೇಳಿ ಸಾಕಾಗೋಗುತ್ತೆ ಅವ್ರಗೇನೋ ಬೇರೆ ತರ ಅನ್ಸತ್ತೆ ನಮ್ಗೂ ಒಂದು ಒಂದ್ ಕಡೆ ಹೋಗ್ ಬಂದ್ರೆ ನಮ್ ಮನ್ಸ ೂ ನೆಮ್ಮದಿೇ ಅನ್ಸುತ್ತಲ್ವಾ ಹ ಅವರುೂ ಬರ್ಲಿ ಬೇಡ ಅ ಲ್ಲ ಅವರುೂ ಕರ್ಕೊಂಡ ಹೋಗಲ್ಲ ನಮ್ಮನ್ನೂ ಬಿಡಲ್ಲ
ಅಂದೆ ಎಲ್ಲದಕ್ಕೂನು ಅವರು ಹೋಗ ಬಡಿ ಇವಾಗ್ ಇವಾಗ್ ಹೋಗ್ಬೇಡಿ ಇವಾಗ ಅಲ್ಲೋ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು. ಅದಾದ್ಮೇಲೆ ಅವರು ಏನಾದ್ರು ಟಿವಿಗಳಲ್ಲೆಲ್ಲಾ ನೋಡಿರ್ತಾರಲ್ವಾ ಅಲ್ ಅವ್ರಗ್ ಹಂಗಾಯ್ತು ಇಲ್ಲಿ ಇವ್ರಗ್ ಹಂಗಾಯ್ತು ಇವ್ರು ಹೋಗ್ಬ ಕಳಂಗ್ ಹೋಗ್ ಸೋತೋಗ್ಬಿಟ್ ಮತ್ತ ಹೇಳ್ತಾರೆ. ಅಂದ್ರೆ ಎಲ್ ಸಾಯ್ಬೇಕ್ ಕು ಅಂತ ಬಂದ್ರೆ ಹೆಂಗಿದ್ರು ಸತ್ತೆ ಸಾಯ್ ರ್ತಾನೆ ಅದು ನಾವು ಮನೇಲಿ ದಿವ್ಸ್ ಅಯ್ ತಿವಿ ಹೊರಗಡೆ ಪ್ರವಾಸಕ್ಕೆ ಹೋದ್ರುನು ಸಾ ಸಾಯ್ತೀವಿ ಅದೆಲ್ಲ ಬರಲ್ಲ ಸಾವು ಅಂತ ಬಂದ್ಮೇಲೆ ಬಂದೆ ಬರುತ್ತ್ ಆದ್ರೆ ನಮ್ಮ ಮನೇಲಿ ಹಂಗಲ್ಲ ಹೇಳೋದು. ಅದಾದ್ಮೇಲೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅದೇ ದುಡ್ಡಿದ್ರೆ ಏನಾದ್ರು ತೊಗೊಬೋದು ಸುಮ್ಮನೆ ದುಡ್ಡುಗಳು ವೇಸ್ಟ್ ಮಾಡ್ತೀರಾ ಅಂತ ಎಷ್ಟು ಮಾತಾಡ್ತಾರೆ ಗೊ
ಇಪ್ಪತ್ ವರ್ಷ ಬತಿಕ್ ಬಾಳಿ ಬೇರೆ ಕಡೆ ಬೆಂಗ್ಳೂರ್ ಬಿಟ್ ಇನ್ನೇನು ನೋಡರಲ್ಲ.
ಹೌದ್ ನಾನಾ ಬೆಂಗ್ಗಳೂರು ನೋಡಿಲ್ಲ ಬಿಡಿ. ಈ ನಮ್ಮ್ ಮನೆ ಬಿಟ್ರೆ ಏನಾದ್ರು ಕಾಲೇಜ್ಗೆ ಹೋಗ ದಾರಿ ಅ ಈಗ ನಮ್ಮ್ ಮನೆ ಬಿಟ್ರೆ ಇನ್ನೇನು ನೋಡೇ ಇಲ್ಲ
ಹಂಗೆ ಆಗ್ ಹೋಗ್ಬಿಟ್ಟಿದೆ.
ಅದಕ್ ಬೆಂಗ್ಳೂರ್ ಎಷ್ಟು ದೊಡ್ಡದು ಅವು ಓಡಾಡಿದ್ರೆ ಎಷ್ಟು ಓಡಾಡ್ಬಹುದು ಅಲ್ಲೇ ಹೋಗ ಅಂದ್ರೆ ಎಲ್ಲ ಅದಕ್ಕೂ ಏನ್ ಬೇಕು ದುಡ್ ಬೇಕಲ್ವಾ ಅದು ಮನೇಲ್ ಕೊಡಲ್ಲ. ಏನು ಮೂರೊತ್ತು ಸುತ್ತಾಡ್ಕೊಂಡು ನಿಂತ್ ಕೊಂಡತಿ ಇವಾಗೆಲ್ಲ ಅವೆಲ್ಲ ಮಾಡ್ಬೇಡ ಮನೇಲಿ ಕೆಲ್ಸ ಕಲ್ತ್ಕೋ ಓದ್ ಮನೇಲಿ ಏನ್ ಮಾಡ್ತಿಯಾ ಗಂಡನ್ ಜೊತೆಗ್ ಹೋಗು ಅದೇ ನನ್ ಗಂಡ ಮದ್ವೆ ಆಗ ಮಾಡೋ ಇವ್ರು ಇಷ್ಟ ದಿವಸ ಇರ್ತಾರಲ್ ಮದ್ೆ ಮಾಡ ಗ ಅಂತ ಮಾಡ್ಬಿಟ್ಟು ಎಲ್ಲಾ ಗಂಡ ಜೊತೆ ಹೋಗೋ ಗಂಡ ಜೊತೆ ಹೋಗ ಇವರು ಇಪ್ಪತ್ತೆರಡು ವರ್ಷದಿಂದಾನೇ ಕಳಿಸ್ಬ ಬಿಟ್ಟಿರ ಅವರು ನೆ ಮೊೆ ಮದ್ೆಗರೆ ಗಂಡಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಎಲ್ಲ
ಹ ಅದೇ ನಾ ನಿಮ್ಗೆ ಕೇಳ್ತಾ ಇರ್ ತಿನ್ ಬೈತಾ ಇರ್ತಾರೆ ಬಾಯಿಗೆ ಬಂದಿದೆ ಎಲ್ಲಾ ಮಾತಾಡ್ಬೇಡ ನೀನು ಹೇಳ್ದಷ್ಟು ಮಾಡು
ಆಮೇಲೆ ಹೇಳ್ತಾರೆ ಮಾತುಗಳು ಎಲ್ಲೆಲ್ಲೋ
ಹ ಹ
ನಾವ್ ನೋಡ್
ಹ್ಮ್ ಹ್ಮ್ ಹ್ಮ್ ಹಿ ಹೌದು ಏನೋ ಒಂದು ಬೈತ ಇರ್ ತಾರೆ.
ಹ ನಾನು ನಾನು ಹೇಳ್ತಾ ಇದ್ದೀನಿ ಅವಬ ತುಂಬಾ ದಿವ್ಸದಿಂದ ಎಲ್ಲಾರು ಕರ್ಕೊಂಡ್ ಹೋಗ್ಿ ಮನೇಲಿ ಅ ಅಂದ್ರೆ ಆ ದೇವಸ್ಥಾನಕ್ಕಾದರು ಕರ್ಕೊಂಡ್ ಹೋಗಿ ಮಂತ್ರಾಲಯಕ್ಕಾದರು ಕರ್ಕೊಂಡ ಕೊಂಡು ಹೋಗಿ ಅಂತ ನಮ್ಮ ಮನೆಯಲ್ಲಿ ಅಂದ್ರೆ ಎಷ್ಟು ವರ್ಷದಿಂದ ಆಕ ಆರು ವರ್ಷ ತಿಂಗಳಿಂದ ಇದೇನೆೇ ಹೇಳ್ಕೊಂಡ್ ಬರ್ತವ್ರೆ ಅವಾಗ ಕರ್ಕೊಂಡ್ ಹೋಗ್ತನಿ ಇವ ಕರ್ ಕಕೊಂಡು ಹೋಗ್ತನಿ ನನಗ ಏನಾದ್ರು ನನ್ನ ನಾನು ರೆಡಿ ಇದ್ದಾಗೆಲ್ಲ ನಮ್ಮ ಮನೆಯವ್ರು ಬರಕ್ ರೆಡಿ ಇರಲ್ಲ ಆಮೇಲೆ ಅವರು ನನ್ಗೆ ಯಾವಾಗಾದ್ರೂ ಹೋಗ್ತೀನಿ ನನಗೆ ಏನಿಲ್ಲ ನನ್ ಅವ್ರ ಇವತ್ ಕ್ರೆ ಇವತ್ತು ಹೋಗೋಕ್ ರೆಡಿ ಇದೀನಿ ನಾನು ನಾಲ್ಕು ಅದೆ ನಾಳೆ ನೋಡ್ತೀನಿ ಬಟ್ ಅವ್ರು ಮನಸೆ ಮಾಡಲ್ಲ ಅಂತಾರೆ ಏನಾದ್ರು ಅಂತ ಹೇಳಬಿಟ್ಟು ನಿನ್ ಬಿುಡ್ತಾರೆ ನನಗ್ ಕೋಪ ಬರ್ತಾ ಇತ್ತುಂಗಗೆಲ್ಲಾ ಮಾಡ್ತಾರಿ
ಯಾವ್ಾಗ್ಬಿಡ್ತಿೀವಿ ಅಂತ ಯಾವ ಮಾರಸ್ ಬಿಿಡೋ ಬೇಜಾನ
ಅವ್ರ ಏನಿಲ್ಲ ಹೆಣ್ಮಕ್ಳಂದ್ರೆ ಏನಿಲ್ಲ ಒಂದ್ ಇಪ್ಪತ್ ಇಪ್ಪತ್ತೈ್ ವರ್ಷ ಗಂಟ ನವು ಚೆನ್ನಾಗಿ ಕಳ್ಸೋ ಅಷ್ಟೇ ಅವ್ರು ಅನ್ಕೊಂಡಿರರು ಹಹ ಅಷ್ಟೇನೆ ಯಾರು ಇಟ್ಕೊೊಳ್ಳಲ್ಲ ಇಪ್ಪತ್ತೈದ ವರ್ಷ ಕಂಟು ಇಟ್ಕೊೊಳ್ಳದೇ ಹೆಚ್ಚು ಆಮೇಲ್ ಮನೇಲಿ ಒಂದ್ ಪಾಲು ತೊಳದಿಲ್ಲ ಕಸ ಕೊಡ್ಸಿಲ್ಲ ಅಂದ್ರೆ ನಿಮ್ಗೆೇನ್ ಭಯಲ್ಲ ಓದ್ ಮನೇಲಿ ನಮ್ಗೆ ಬಯದು ಇವ್ರ ಅಪ್ಪ ಅವ ಎಂತ ಬುದ್ಧಿ ಕಲ್ಸ್ರ ನೋಡುವಂತ ಹೇಳೇ
ಹೌದು ಎಲ್ಲಾ ಮನೆ ಮೇಲ ಇದನ್ನೇ ಹೇಳ್ತಾರೆ
ಹ್ಮ್ ಅಲ್ಲ ನಮ್ಮ ಅಪ್ಪ ಅಮ್ಮ ಬುದ್ಧಿಿಗೆ ನಮ್ ನಾನ್ ಕೆಲಸ ಮಾಡ್ಲಿ ಅಂದ್ರೆ ನನಗ್ ಬಯಬೇಕು ನಿಮಗೆ್ಯಾಂಗ ಬೈತಾರೆ ಅಂತ ನಾನು ಕೇಳ್ತಾ ಇರ್ತೀನಿ ನಿನ್ಗೇನ್ನಲ್ಲ ಗಣವವ ಹ್ಮ ನೋಡಿ ಎಷ್ಟ ಷ್ಟು ನಾವ್ ಒಂದ್ ಮಾತಾಡಿದ್ರೆ ಅದಕ್ಕೆ ಬಯ ಮುಚ್ಕೊಂಡುಮ್ಮನೆಗಲ್ಲ ಇವಳು ನೂರ್ ಮಾತಾಡ್ ಹತಾಳೆ ಎಂತ ಇರ್ತಾರೆ ನಮ್ಮ್ ಮನಲಿವ
ಅಯ್ಯೋ ಈಗೆಲ್ಲಾ ಮನೆಯಲ್ಲೂ ಇದೆ ಕತೆ ಆಐತ್ರಿ ಏನ್ ಮಾಡೋಣ
ಆಮೇಲೆ ರಾತ್ಗೆ ಅಡಿಗೆ ನಾವು ನಿಮ್ಮನವು ನಿಮ್ಮ್ತ್ತಿ ಬ್ ಮಾಡ ರ ನೀವೇ ಮಾಡ್ಕೋಬೇಕಾ
ಹಾ ಮಾಡ್ತಾರ ಅನ್ಸುತ್ತೆ ಇದಿತ್ತು ಮಶ್ರೂಮ್ ಇತ್ತು ತ್ತು ಹಾ ಅದನ್ನ ಹ ಏನಾದ್ರು ಮಾಡ್ಬೇಕು
ಹೌದಾ ಮಶ್ರೂಮ್ದ ಕಬಾಬ ಚೆನ್ನಾಗಿರುತ್ತ ಅಲ್ಲಾ
ಹೌದು
ಹ್ಮ್ ಮಶ್ರೂಮ್ದು ಪಲಾವ್ ಕೂಡ ಚೆನ್ನಾಗಿರುತ್ತೆ ಮಶ್ರೂಮ್ ಇದನ್ನು ಚೆನ್ನ ರುತ್ತ ಅಂದ್ರೆ ನಮ್ಗೆ ಊರ್ ಕಡೆ ಎಲ್ಲ ಸಿಗುತ್ತೆ ಗೊತ್ತಾ ತೋಟದಲ್ಲೆಲ್ಲಾ ಮ ಅದರಷ್ಟು ರುಚಿ ಹ ತುಂಬ ಚನ್ನಾಗಿರತ್ತೆ ಅದು ರುಚಿ ಕೂಡ ಇರುತ್ತೆ ಅ ಅಂದ್ರೆ ಇವಾಗ ನಾವ್ಂಗಡಿಯ ಮಶ್ರೂಮ್ ಎಲ್ಲಾ ಅಷ್ಟು ರುಚಿ ಇರೆಲ್ಲ
ಅದು ತಿಂತಾ ಇದ್ರೆ ಅಹ ಒಂದು ತರ ಸಂತೋಷ ಆಗತ್ತೆ
ಹೌದು ಅದು ತುಂಬಾ ರುಚಿ ಆಗಿರುತ್ತೆ ಅದನ್ನ ಒಂದ್ ಎರಡು ಈರುಳ್ಳಿ ಟೊಮೆಟೋಣ ಹಾಕ್ಬಿಟ್ಟು ಉಪ್ಪುಕಾರ ಹಾಕ್ಬಿಟ್ರೆ ಸಾಕು ತಿನಕೋಂಡ್ಬ ಬಿಡ್ಬಹುದು ಅದು
ಹ ಹೌದು ಅಷ್ಟೇನೆ ಸಾಕು ಅದಕ್ಕೆ ಇದಕ್ ನಾವ್ ಏನೇನ್ ಹಾಕುದ್ರು ಚೆನ್ನಾಗ್ ಬರಲ್ಲ ಅದು
ಹ ಹೌದು ಅಂದ್ರೆ ನಮ್ಮ ಅಜ್ಜಿ ಊರಿಗೆ ಹೋದಾಗೆಲ್ಲಾ ಎಂಡ ಬೇ ಸಿಕ್ತಾಗ ಹಿಂಗ್ ಮಾಡ್ಕೊಡ್ತಾರ ಅನ್ಕೊಡಿ ಇನ್ ಏನ್ ಹಾಕಲ್ಲ ಅ ಅಂದ್ರೆ ಇಷ್ಟೇ ಉಪ್ಪಕಾರ ಆಗ್ಬಿಟ್ಟು ಅಶಿ ಮೆಣಸಿನಕಾಯಿ ಟಮಟೋ ಈರುಳ್ಳನ್ನ ಕರ ಬೇವಿನ ಸೊಪ್ಪು
ಹೌದು ಸುಮ್ನೆ ಒಗಾರ್ನೆೆ ಆಗ್ಬಿಟ್ಟು ಒಂದ್ ಎರಡ್ ಮಸಲ ಹ ಏನು ಧನಿಯಾ ಪುಡಿ ಇಂತದ್ ಯಾವ್ದ ಅರು ಒಂದ ಎರಡ್ ಹಾಕ್ಬಿಟ್ಟು ಕೊಡ್ತಾರೆ ಎಷ್ಟ್ ಚೆನ್ನಾಗಿರತ್ತೆ
ಹ್ಮ್ ಹೌದು ಅವಾಗ ತಿಂತಾ ಇಂದ್ರ ತಿನ್ನೋಣ ಅನ್ತಾ ಇರುತ್ತೆ ಆದ್ರೆ ನಾವ್ ಹಂಗ್ಲಿ ಇರ್ತಾರ ಅದು ಏನು ಒಂದ್ ಚೂರು ರುಚಿನೇ ಇರಲ್ಲ
ಅದೇ ನಾವು ಅತ್ ಮಾಡಿದ ಅದ ಐದ ಆಗೋಗಿರುತ್ತೆ ಅದು
ಅದು ನಿಜನೇ ಅಂದ್ರೆ ಅದು ಸಿ ಹಣಂಗ ಬಿಡಿತ
ಹೌದು
ಇವಾಗ ಒಂದ ಕೆ ಜಿ ಚಿ ಹಾಕಿದ್ದೆ ಒಂದ್ ಕೆಜಿ ಎಲ್ಲ ಅರ್ಧ ಕೆಜಿ ಎಲ್ಲ.
ಹ ಹೌದು ಎಷ್ಟೋ ಆಗತ್ತೆ ಒಂದು ಎರಡ್ ಪ್ಯಾಕೆಟ್ ಎಸ್ಟ್ ಹಾಕಿದ್ರ್ ಒಂದ್ ಪ್ಯಾಕೆಟ್ ಅಷ್ಟ ಆಗಿರಲ್ಲ ಅದು
ಹಾ ಹೌದು ಅಂದ್ರೆ ತುಂಬಾ ಕಡಿಮೆ ಆಗುತ್ತೆ ಅದ ಅಷ್ಟು. ಮ್ಮ ಜಾಸ್ತಿ ಆಗ್ದಷ್ಟ ಅದು ನೀರಿನ ಅಂಶ ಜಾಸ್ತಿ ಇರುತ್ತಲ್ವಾ ಅಂದ್ರಲ್ಲಿ
ಹ ನೀರ್ ಬಿಟ್ಕೊಬಿಡತ್ತೆ ಹ ಅದೇ ಬಾಯಲ್ಲಿ ಇಟ್ರೆ ಏನಿರಲ್ಲ ಅದ್ರಲ್ಲಿ
ಯಾಕೋ ನನ್ಕೂ ಇವತ್ತು ಬೆಳಗ್ಗೆ ಇಂದ ಚಿಕನ್ ತಿನ್ಬೇಕು ಫಿಶ್ ತಿನ್ಬೇಕು ಮಕ್ ಕನಸ್
ನಂಗುನು ಹಂಗೆ ಅನ್ಸ್ತಾತೈತೆ ಬೆಳಗ್ಗೆ ಇಂದ
ಯಾಕೋ ಈ ವಾತಾವರಣಕ್ಕೂ ಏನು ಗೊತ್ತಿಲ್ಲ ಹ್ಮ ನ್ ಅಟ್ ಲೀಸ್ಟ್ ಅವೆರಡುೂ ಸಿಕ್ಕಿಲ್ಲ ಅಂದ್ರೆ ಒಂದ ಮೊಟ್ಟೆನಾದ್ರು ತಿನ್ಬೇಕು. ಕತಿ ಎಗ್ರಸ ಗತಿ ಎಗ್ಗ್ರಿಸೇ ಮಾಡ್ಕೊಂಡ
ಚೆನ್ನಾಗಿರತ್ತಲ್ವಾ ಈ ವಾತಾವರಣಕ್ಕೂ ಚೆನ್ನಾಗಿರುತ್ತೆ
ತುಂಬಾ ಸರಿ ಹೇಳಿ ಹೇಳ್ಬಿಟ್ಟು ಮಾಡಸ್ಕೊಂಡ್ ತಿಂತೀನಿ ಅಂದ್ರೆ ಈಗೇನ ಚಿಕನ್ ಅಂದರು ತಂದ ಕೊಟ್ಟಿಲ್ಲ ಸರಿ ಒಂದ ಫಿಶ್ ಒಂದು ತವಾ ಫ್ರೈಯ ತಂದ ಕೊಟ್ಬಿಟ್ಟು ಸಾಕ್ ನನ್ಗನ್ನೇನ್ ಕೇಳಲ್ಲ ಜಾಸ್ತಿ
ಚೆನ್ನಾಗಿರುತ್ತಲ್ವಾ ಬೆಳೆ ಸಾರ ಪಕ್ಕ ಇಟಕೊಂಡ. ಕೊಂಡ್ರುನುಯ್ ತಿನ್ಬಿಡ್ ಹಗ್ಬೋದು ನೆಮ್ದೇಾಗಿ
ಇರುತ್ತೆ.
ಹೌದು
ಅಂದ್ರೆ ಫಿಶ್ ನ ಸ್ವಲ್ಪ ಸ್ವಲ್ಪನೆೇ ಮುರ್ಕೊಂಡ್ ಬೆಳೆದಾರ ತಿಂತ ಇದ್ರೆ ಎಮ್ಮಿ ಎಮ್ಮಿ
ಹಾ ಹಾ ಹಾ ಹಾ ಹ ಹಾ ತುಂಬಾ ರುಚಿಗಳು ಗೊತ್ತೆ. ತ್ತಿದೆ ಅನ್ಸತ್ ನಿಮ್ಗೆ ಹೆಂಗ ಹೆಂಗ್ ತಿನ್ಬೇಕು ಅಂತ
ಹ್ಮ ನನಗ ಅಂತ ಯಾವಾಗೂ ಇಷ್ಟ ಯಾವಾಗೂ ತಿನ್ನಣ ಚಿಕನ್ನ ತಿಂತೀನಿ ತುಂಬಾ ಅಂದ್ರೆ ಅದು ನನಗ ತಿನ್ಬೇಕಂತ ಅನಿಸ್ತಾ ಇರುತ್ತಲ್ ಅವಾಗ ತಿನ್ಬಿಡ್ಬೇಕು ಅವಾಗ ಒಂಥರ ಮನ್ಸ್ಸಿಗೆ ತೃಪ್ತಿ ಆದಂ ಅನ್ಸ ಇರುತ್ತೆ ಇಲ್ಲ ಅಂದ್ರೆ ಮಾಡ್ದಾಗೆಲ್ಲ ಇಷ್ಟ ಇಷ್ಟ ಆಗಲ್ಲಲ್ವಾ ನಮಗ್ ಯಾವಾಗ ತಿನ್ಬೇಕು ಅನ್ಸುತ್ತೆ ಅವಾಗ ಇಷ್ಟ ಆಗ ದರ್ವಜಾಜಸ್್ ಆನಂದ ಗಂಗಾನ ಇತ್ತೆ ನಾನು ಮೊನ್ನೆ ಅಂದ್ರೆ ಕೇಳಿದ್ದೆ ನಮ್ಮ ಮನೆಯಲ್ಲಿ ಅವಾಗ ನನ್ ಮೊನ್ನೆ ಎಲ್ಲ ಹೊರಗಡೆ ಹೋಗಿದ್ದೆ ಬರೋದ ಲೇಟ್ ಆಗ ಹೋಗಿತ್ತು ಹೊಟ್ಟೆನ ತುಂಬಿತ್ತು ಅಲ್ಲಿ ಹೊರಗಡೆ ತಿಂದಿದ್ದ ಇಂದ ಆಮೇಲೆ ಪಪಾಯ ಹಣ್ಣು ತಿಂದ್ಬಿಟ್ಟಿದೆ ಪರಂಗಿಹಣ್ಣು ಆದ ಆಮೇಲೆ ಹೊಟ್ಟೆ ತುಂಬಿತಲ್ಲಾ ಇನ್ನೇಳ್ ತಿನ್ರಿ ನನಗ್ ಬೇಡ ತರಬೇಡಿ ನನ್ಗೆ ಬೇರೆ ದಿವಸ ಹೇಳ್ಕೊಡ್ತೀಿ ಅವಾಗ ತನ್ ಕೊಡರಿ ಅಂತ ಹೇಳಿದೆ ನಮ್ಮ ಮನೆಯಲ್ಲಿ ಅವಾಗವತ್ತುರಿಲ್ಲ ಇವಾಗ ನನಗೆ ತುಂಬಾ ತಿನ್ಬೇಕು ಅ
ಹೌದು ಒಂದೊಂದು ದಿಸ ತಿನ್ ಬಿಡಲ್ಲ ಅಂತ ತಿಂನಲೇ ಬೇಕು ಅಂದಬಿಟ್ಟಿರತ್ತ ಆತರ ಇದಾಗಬಿಡುತ್ತೆ
ಹ ಇವಾಗ ನಮ್ಮ ಅಣ್ಣ ಇಲ್ಲ ನಮ್ಮ ಅಪ್ಪ ಬರ್ದ್ರೆ ಕೇಳ್ಬೇಕು ನನ್ಗ ಏನಾದ್ರು ಮಾಡ್ಕೊಂಡ್ರಿ ತಗೊಂಡ್ ಬನ್ನಿ ಅಷ್ಟೇ ನೀವು ಅಂತ
ಹೌದು ಇಲ್ಲ ಅಂದ್ರೆ ಆಗಲ್ಲ ಅ ಒಂದ್ ಸರಿ ತಿನ್ಬೇಕು ಅಂದ್ಬಿಟ್ರೆ ತಿನ್ನೋವಲ್ಗೂ ಸಮಾಧಾನ ಆಗಲ್ಲ.
ಅವ್ರು ಇಬ್ರು ಬೈತಾರೆ ಏನ್ ನೋಡ್ಕಳೆ ಬಸ್ರಿ ಬಯಕೆ ಮಾಡ್ಬ. ಕೂಡ ಮಾಡ್ಕೊಂತಳ ನಮ್ಮ ಮನೇಲಿ ಹೇಳಿದ ತಕ್ಷ್ ನಾ ತಂದಕೊಟ್ ಬಿಡ್ಬೇಕು ಇಲ್ಲ ಅಂದೆ ಮುಣಿಸಸ್ಕೊಂಡ್ ಬರ ಕುತ್ಕಂತ ಹೇಳತ ಬೈತಾ ಇರ್ತಾರೆ
ಹಾ ಹಾ
ಏನ್ ಮಾಡಕಾಗಲ್ಲ ಹೌದು ಹಂದ್ಬಿಟ್ಟು ಸುಮ್ಮನಾಗಕ್ಬೇಕು ತಂದ ಕೊಡಿ ಅಂತ ಹೇಳ್ಬಿಟ್ಟು
ಹ್ಮ್ಮ್ ಹ್ಮ್ ತನ್ಕೂಟರೆ ತಿನ್ನೋದು ಇಲ್ಲ ಅಂದ್ರೆ ಅದೇ ಬೇಲೆ ತಿ
ಹ್ಮ್ ಅಂದ್ರೆ ಬಿಸಲು ಇದ್ರೆ ಏನು ತಿನ್ಬೇಕಂತ ಅನಿಸ್ತಾ ಇರಲ್ಲ ಈ ಚಳಿಗಾಲಕ್ಕೆ ಬೇಗ ಒಟ್ಟ. ಟನ್ ವರ್ಷ ಸ್ಟಾರ್ಟ್ ಆಗಿಬಿಡುತ್ತೆ. ಚಳಿಗಾಲದಲ್ಲಿ ಬೇಗ ಹೊಟ್ಟೆ ಹಸಿ ಸ್ಟಾರ್ಟ್ ಆಗ್ಬಿಡೆ ಯಾಕೋ ಗೊತ್ತಿಲ್ಲ ಆ ವಾತಾವರಣನೇ ಏನೋ ಹಾಗೆ ಅನ್ಸುತ್ತೆ. ಹ ಬೆಳಿಗ್ಗೆ ಬೆರೆ ನಮ್ಮಮ್ಮ ಮಾಡಿರೋ ಸಾರ ಇಷ್ಟಿಟಕ್ ತಿಂದಿರಲಿಲ್ಲ. ಅದು ಬೇರೆ. ಇರಿ ನನಗ್ ನಮ್ಮ ಅಬ್ಬ ಕರೆ ಮಾಡ್ತಿದಾರೆ.
ಹಾ ಹಾ ಸರಿ ಆಯ್ತು.